ಹ
ಹಾ ಸೋಣು ಬರ್ತಾ ಇದಯಾ.
ಹಾ ಕೇಳಿಸತಾ ಇದೆ ನಿನ್ ಕೇಳಸ್ತಾ ಇದೆಯ.
ಹಾ ಕೇಳಸ್ತಾ ಇದೆ.
ಅದೇ ಏನಂತಂತಂದ್ರೆ ಅದೇ ಹೇಳ್ತಾ ಇದ್ವಲ್ಲ ಅದೇ ಬಾಸು ಹಾಗೆ ಸ್ನೇಹ ನಾನು
ಅದೇ ಏನಾಯ್ತು ಮತ್ತೆ
ಅದೇ ಅವಳು ಬಾಸಿನ ಮೇಲೆ ಕ್ರಶ್ ಆಗಿದೆ ನನ್ಗೆ ಅವಳ ಮೇಲೆ ಕ್ರಶ್ ಆಗಿದೆ ನಾನು ಹಿಂಗೆ ಪ್ರಪೋಸ್ ಮಾಡಿದ್ರು ಕೂಡ ಅವಳು ಬಾಸ್ಗೆ ಲವ್ ಆಗ್ತಿಲ್ಲ ನಾನು ಅ ಬಾಸಿಗೆ ಮದುವ ಆಗ್ತೀನಿ ನಾನು ಅಂತ ಹೇಳಿ ಹೇಳತಿದ್ದಳು. ನಾ ಅಂದೆ ಮತ್ತೆ ದುಡ್ಡಿನ ವಿಷಯ ಏನಿಲ್ಲ ಮುಂದ ಒಂದಿನ ನಾವುಗಳ ಣ ಅಂತಂದ್ರರು ಕೂಡ ಕೇಳ್ತಾ ಇಲ್ಲ ಅವಳು ಅವಳು ಬಾಸಿನ ಮೇಲೆ ಇಷ್ಟ ಪಡ್ತಿದ್ದ. ಇದ್ದಾಳೆ ಮತ್ತೆ ಏನ್ ಮಾಡ್ಬೇಕ ಇಲ್ಲ ಅಂತ ಹೇಳ ಗೊತ್ತಾಗತಿಲ್ಲ.
ಏ ಟೆನ್ಷನ್ ತಗಬೇಡಪ್ಪಾ ಆಕಿ ಹೋದ್ರಿ ಹೊಲಗ ಬಿಡು ಮತ್ತ ಬೇರೆನ್ ನೋಡೋಣ ಇಲ್ಲಾಂದ್ರ. ಯಾಕ ಟೆನ್ಷನ್ ಅವರು ನೋಡಪ್ಪಾ ಹೃದಯ ನಿ ಇಲ್ಲ ಹೃದಯ ನಿಂತ ಪ್ರೀತಿಸತ್ ಲ್ಲಾಕಿ ರೊಕ್ಕದ ಮೇಲ ಹೋಗಿದ್ದಾಳೆ. ರೊಕ್ಕ ರೊಕ್ಕ ಎಲ್ಲಾ ನಾವವು ರೊಕ್ಕ ಗಳಸೋಣ ಈ ಹುಡುಗಿ ಹಿಂದೆ ಹೋಗೋದು ಬಿಟ್ಟು ರೊಕ್ಕ ರೊಕ್ಕ ಎಲ್ಲ ನಾವೂ ರೊಕ್ಕ ಗಳಸಿನ ಈ ಹುಡಗಿ ಹಿಂದೆ ಹೋಗೋದ ಬಿಟ್ಟ ಬಿಡು ಬರೀ ರೊಕ್ಕದ ಹಿಂದೆ ಹೋಗೋಣ ರೊಕ್ಕ ಇದ್ರೆ ಎಲ್ಲರೂ ಬರ್ತಾರ ನಮ್ಮಂಬಲ್ಲಿ ರೊಕ್ಕ ಇರ್ಲಿಕ್ಕಂದ್ರೆ ಯಾರು ಬರಲ್ಲ ಅದ್ರ ಸಲಾಗಿ ಏನೆರೆ ಒಂದ್ ಬಿಸ್ನೆಸ್ ಮಾಡೋಣ ಇಬ್ಬರು ಸೇರಿ.
ಬಿಸ್ನೆಸ್ ಮಾಡಣಂತ. ಅದೇನಲ್ಲ ಆದ್ರೆ ನನ್ಗೆ ಇದು ಆಫೀಸ್ ನಲ್ಲಿ ಕೆಲ್ಸ ಇದೆ ಅಲ್ಲ ಇದನ್ನು ಕೂಡ ಇಲ್ಲಿನ ಸಂಬಳ ಎಲ್ಲ ಚಲೋ ಇದೆ ಒಂದ್ ತಿಂಗಳಿಗೆ ಒಂದ್ ಲಕ್ಷ ಕೊಡ್ತಾರೆ ಸ್ಯಾಲರಿ ಏ ಟೆನ್ಷನ್ ಇಲ್ಲ ಆದ್ರೆ ಅವ್ಳಿಗೆ ಬಿಟ್ಟು ನಾನು ಇರೋದಕ್ಕ ಆಗಲ್ಲಲ್ಲ ಈಗ
ಮತ್ತ ಏನ್ ಮಾಡ್ಬೇಕು ಅಕ್ಕಿ ಬ್ಯಾರ್ ಮೇಲೆ ಕ್ರಶ್ ಇದ್ದಾಗ ನಾವ್ ಏನು ಮಾಡ್ಲಕ್ ಬರಲ್ಲ ಅದಕ್ಕೆ
ಸೊ ನಾ ಏನ್ ಮಾಡಿದ್ದೆ ನನ್ ಕೂಡ ಪ್ರೀತಿ ನನ್ ಪ್ರೀತಿ ಅ ಸಕ್ಸಸ್ ಇಲ್ಲಿ ನೋಡಿ ಕೇಳ. ಈಗ ಏನ್ ಮಾಡಿದೆ ನನ್ ಪ್ರೀತಿ ಆದ್ರರು ಸ ಏನ್ ಮಾಡ್ಲಿಲ್ಲ ಮತ್ತೆ ಅವ್ರ ಪ್ರೀತಿ ಆದ್ ಚೆನ್ನಾಗಿರ್ಲಿ ಅಂತ ಹೇಳಿ ನಾ ಏನ್ ಮಾಡಿದೆ ಬಾಸ್ಗೆ ಕರೆದ ಒಂದ ದಿವ್ಸ
ಹಾ ಬಹತ್ ಸಿಖರದೆ ಮಾತಡ್ದನೆನಾ
ಹಲ
ಹಾ ಹಾ
ಅವರಿಗೆ ಕರೆದ ಒಂದ್ ಒಂದ ದಿನ ಡಿನ್ನರ್ಗೆ ಅವ್ರು ನಾನು ಇಬ್ರು ಇಬ್ಬರು ಇದ್ದೀವಿ ಇಬ್ರಿಗೆ ಕರ್ಕೊಂಡು ಹೋಗದೆ ಒಂದ ದಿವ್ಸ ಒಂದ್ ದಿವ್ಸ ಅಲ್ಲಿ ಡಿನ್ನರ್ನ್ ಮಾಡಿ ಊಟ ಗೀಟ ಮಾಡಿದ ತಕ್ಷಣ ಹೇಳಿದವರು ಏನಂತಂದ್ರೆ ಹಿಂಗ ನಮ್ಮ್ ಆಫೀಸ್ ನಲ್ಲಿ ಸ್ನೇಹ ಅಂತ ಹೇಳಿದಾರಲ್ಲ ಅವರು ನಿಮ್ಮೇಲೆ ನಿಮ್ಗೆ ಪ್ರೀತಿ ಮಾಡ್ತಿದಾರಂತೆ ಮತ್ತೆ ನಿನ್ ಜೊತೆನೆ ಮದುವ ಮಾಡ್ಕೊಬೇಕಂತ ಹೇಳಿ ಆಸೆ ಇದೆ ಅಂತೆ ಮತ್ತೆ ನಾನು ನೋಡಿದ್ರೆ ನಾನು ಅಂತವ್ರ ಮೇಲೆ ಕ್ರಷ ಆಗಿದ್ದೇನೆ ಅಂತ ಹೇಳ ನಾ ಹೇಳಿದ್ದೆ ಮತ್ತೆ ನಾ ಎಷ್ಟ ಹೇಳಿದೆ ಮತ್ತೆ ಸ್ನೇಹವರು ನಿಮ್ದಗೆ ಹ್ತಾರೆ ಅಂತ ಇನ್ನೊಂದ ಎರಡ್ ಮೂರ್ದಲ್ಲಿ ಪ್ರಪೋಸ್ ಮಾಡ್ತಾರಂತೆ ಮತ್ತೆ ನೀವ ಏನ್ ಮಾಡ್ತೀರಾ ನೀವು ಪ್ರೀತಿ ಮಾಡ್ತೀರಾ ಅಥವಾ ಇಲ್ಲ ಅಂತ ಹೇಳಿ ನಾ ಕೇಳ್ದ ಅವ್ರಿಗೆ ಬಾಸಿಗೆ
ಹಾ ಬಾಸ್ ಏನ್ ಹೇಳಿದರು ಮತ್ತೆ
ಬಾಸ್ ಏನ್ ಹೇಳಿದ್ರ ಅಂತಂದ್ರೆ ಬಾಾಸಿಗೆ ಆಲ್ರೆಡಿ ಒಂದ್ ಮದುವ ಆಗಿದೆ ಅಂತೆ ಅವ್ರಿಗೆ ಎರಡು ಮಕ್ಕಳು ಇದಾವಂತ ತಿರಿಗ ಈಗ
ಮತ್ತೇನ್ ಹೇಳಿದ್ರ ಬಾಸ ಈಗ
ಬಾಸ್ ಏನ್ ಹೇಳಿದ್ರು ನಾನು ಈಗ ನೋಡಪಾ ನನ್ ಹೆಂಡತಿ ಐ ಪಿ ಎಸ್ ಇದ್ದಾಳೆ ನಾ ಏನಾದ್ರು ಎರಡ್ನೇ ಮದ್ವಿ ಮಾಡ್ಕೆ ಅಂತಂದ್ರೆ ನನ್ಗೆ ಅವಳು ಈಗ ಮೂವತ್ ವರ್ಷದ ಮಟ್ಟ ಜೈಲ್ಲ ಹಾಕಿ ಬಿಡ್ತಾಳೆ ಅಂತ ಹೇಳಗ ನಂಜಿ ನಿಮ್ಮವರು ಗಾದ್ರೆ ಯಾರಿಗೆ ಪ್ರೀತಿಯಾಕಿ ಸ್ನೇಹ ಬಂದ ಪ್ರಪೋಸ್ ಮಾಡಿದ್ರು ಕೂಡ ಆಕಿ ನನ್ಗೆ ಮದುವೆ ಆಗಂತ ಹೇಳಿದ್ರು ಕೂಡ ನಾನು ಅವಳಿಗೆ ರಿಜೆಕ್ಟ್ ಮಾಡಿ ಬಿಡ್ತೇನೆ ಅಂತ ಹೇಳಿ ನನ್ನ ಮುಂದೆ ಹೇಳಿದರು ಅವರು
ಹಾ ನಿನಗೆ ಜಾಸ್ತಿ ಖುಷಿ ಆಗಿರ್ಬೋದು ಈ ಮಾತಿ ಕೇಳಿ ನೀ ಸ್ನೇಹ ಮುಂದೆ ಹೋಗಿ ಹೇಳುದೇನ ಈಗ ಈಗ ಹೀಗ ಆಗ್ಯದಂತ
ಇಲ್ಲ ನನ್ಗೆ ಖುಷಿ ಅಂತೂ ಆಗಿರ್ಲಿಲ್ಲ ಯಾಕಂತಂದ್ರೆ ಮತ್ತೀಗ ನಾನ್ ಪ್ರರೀತಿ ಮಾಡ್ತಕ್ಕಂಥ ಹುಡುಗಿಗೆಗ ಅವ್ನಿಗೆ ಇಷ್ಟ ಇರ್ತಕ್ಕಂಥ ಹುಡುಗ ಸಿ ಇರ್ಿಲ್ಲ ಅಂತ ಹೇಳಿ ಮತ್ತೆ ದುಃಖ
ಮ ಮತ್ ಮತ್ತ ದುಃಖ ಆಯ್ತನ್ ನಿನ್ಗೆ ಮತ್ತೆ ನೀ ಏನು ಮಾಡೋಣ ಈಗ ಮುಂದ ಏನು ಮಾಡವ ನೀ
ನಾ ಏನ್ ಮಾಡಿದೆ ಈಗ ಶೀರಾ ಸ್ನೇಹ ಬಳಿ ಹೋಗಿದೆ
ಹ ಬದಲ ಹೋಗಿದೆ
ಸ್ನೇಹ ಹೇಳಿದೆ ನೀನು ಇನ್ನ ಯಾವಾಗ ಪ್ರಪೋಸ್ ಮಾಡ್ತೀಯ ಅಂತ ಹೇಳಿ ಕೇಳಿದೆ ಬ ಬಾಾಸಿಗೆ
ಹಾ
ಸ್ನೇಹಿ ಹೇಳಿದ್ಳು ನನ್ನ ನಾಳೆಗೆ ಫೆಬ್ರವರಿ ಹದ್ನಾಾಲ್ಕ ಇದೆ ಅಂದ್ರೆ ಅದು ಏನಂತಾರೆ ಪ್ರೇಮಿಗಳ ದಿನ ರಣ ಇದಲ್ಲ ನಾವಗ ಅವರಿಗೆ ಒಂದು ಸರ್ ಡಿನ್ನರ್ ಕರ್ಕೊಂಡ ಹೋಗಿ ಅಲ್ಲೇ ಒಂದ್ ನೈಟ್ ಇದ್ದು ಅಲ್ಲೇ ಪ್ರಪೋಸ್ ಮಾಡಿ ಒಂದ್ ನೈಟ್ ಇರ್ಬೇಕಂತ ಮಾಡಿದೀನಿ ಅವ್ರ ಜೊತೆಗೆ ಅಂತ ತರ ಎಳದುಲ್ಲ ಅವಲೋ ನಾಳೆ
ಹೌದು ಹಾ ಸ್ನೇಹ ಹೇಳಿದ್ಳು ಮತ್
ಹ ಸ್ನೇಹ ಹೇಳಿದ್ರು ಮತ್ಸರ್ ಹೆಂಗೆ ಮಾಡ ಅಂತ ಹೇಳಿ ಬಿಟ್ಟೆ ನಾನು ಒಂದ ದಿನ ಆಯ್ತು
ಹಾ
ಒಂದ್ ದಿನ ಬೆಳಿಗ್ಗೆ ಒಂದ್ ಎರಡ್ ದಿನ ಆಯ್ತು ಎರಡ್ ದಿನ ಆದ್ಮೇಲೆ ನಾನ್ ಕೇಳಿದೆ ಸ್ನೇಹ ಮತ್ತೆ ಅದು ಏನಾಯ್ತು ನಿಮ್ದು ಇಬ್ರ್ದು ಪ್ರೀತಿ ಇತ್ತಲ್ಲ ಮತ್ತೆ ನೀವ ಇಬ್ರು ಮತ್ತೆ ಪ್ರೀತಿ ಮಾಡ್ತಾ ಇದ್ದೆ ಮತ್ ಮದ್ೆ ಮಾಡ್ತಾ ಇಂತ ಅಂತಂದ್ರೆ ಅವವಾಗಿಂದ ಅವಾಗ ಬಾಸ್ ಆಯ್ತು ಮತ್ತೆ ಈ ಸ್ನೇಹ ಆಯ್ತ. ಇ ಏನೋ ಒಂಥರಾ ಜಗಳ ಆಡತರ ಇಡ್ತಾರಲ್ಲ.
ಹಾ ಹಾ ಜಗಳ ಆಡ್ತಾರ ಆ ತರ ಮಾಡಿದಾರೇನು
ಹಂಗ್ ಮಾಡತಿದರು ಯಾಕೆ ಸ್ನೇಹ ಏನಯ್ತಮ್ ಇಬ್ಬರು ಅಡ ನೀನ್ ನೋಡಿದ್ರೆ ಅವ್ನು ಬಾಸ್ ಜೊತಿಗೆ ಕರೆಸ್ತಿದೆ ಪ್ರೀತಿ ಮಾಡತಂತ. ಹೇಳ್ತಿದೆ ಈಗ ನೋಡಿದ್ರೆ ಅವ್ರ ಜೊತೆಗೆ ಜವಳ ಆಡ್ತಿದೆಲ್ಲ ಯಾಕಂತ ನಾನು ಕೇಳಿದೆ.
ಹಾ ಅವ್ರೇಗಂದರು ಮತ್ತ
ಅವ್ರಂದ್ರು ಹಿಂಗ ನಾನು ಒಂದಿನ ಅವ್ರಿಗೆ ನೈಟ್ಗೆ ಪ್ರಪೋಸ್ ಮಾಡ್ಬೇಕಂತ ಹೇಳಿ ಹೋಗಿದ್ದೆ. ಅಲ್ಲಿ ನನ್ಗೆ ಗೊತ್ತಾಯತ್ತು ಇವ್ರ ಬಾಸ್ ಅವರು ಒಂದು ಮದುವೆ ಆಗಿದೆ ಒಂದು ಇಬ್ಬರು ಮಕ್ಕಳು ಇದ್ದಾರೆ ಅಂತಿ ಗೊತ್ತಾಗ ತಕ್ಷಣ ಆ ಬಾಸ್ ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ನನ್ಗೆ ರೇಪ್ ಮಾಡಕ್ ಇದು ರೇಪ್ ಮಾಡಕ್ಂತ ಹೇಳ್ರೆ ಮತ್ತೆಟ್ಟು ಇದು ಮಾಡಿದ್ರಂತೆ ಇವ್ರಿಗೆ
ಪ್ಲಾನ್ ಮಾಡಿದ್ರ ಇನ್ನು ಸ್ನೇಹಾಗೆ ರೇಪ್ ಮಾಡ್ಬೇಕಂತೂ ಪ್ಲಾನ್ ಮಾಡಿದರು
ಪ್ಯಾನಿಂಗ್ ಮಾಡಿದ್ರಂತೆ ಅಷ್ಟತ್ರಲ್ಲಿ ಒಬ್ಬ ಒಬ್ಬ ಕೋನ ಇದ್ದ ವೇಟರ್ ಬಂದ ಕೇಸಿಂದ ಇವ್ರ ಮಾನ ಶೀಲ ಎಲ್ಲ ಉಳಿಸಿದಂತೆ ಮತ್ತೆ
ಹಾ
ಮತ್ತೆ ಅವಾಗ ಗೊತ್ತಾದ ತಕ್ಷಣ ಈ ಬಾಸ್ ಎಲ್ಲ ಒಳ್ಳೆ ಇರ್ಲ್ಲ ಮತ್ತೆ ಈಗ ನಾನು ಪ್ರೀತಿ ಮಾಡೋರು ಯಾರ ಇಲ್ಲ ಅಂತೇಳ ತಿಳ್ದ ಗಶಿಂದ ಅವ್ರಿಗೆ ಆಫೀಸ್ಗೆ ಬರೋದೇ ಬಿಟ್ಟಿದ್ರು ಸ್ನೇಹ ಅವ್ರು ಮತ್ತೆ ನಾನೇ ಅವ್ರ ಮನೆ ಹೋಗಿ ಕರ್ಕೊಂಡ್ ಹೋಗಿ ಚಲೋ ತಿಳಸ ಗಷಿಂದ ಆಫೀಸ್ ಬರಂಗ ಮಾಡಿದ್ದೆ ನಾನೇ ಅವ್ರಿಗೆ.
ಯಾರಿಗೆ ಸ್ನೇಹ ಅವರಿಗೆ
ಹ್ಮ್ ಮಾಡ್ದ ಅವಾಗ್ಲಿಂತ ಈಗ ಮತ್ತೆ ಅವಳ ನನ್ಗೆ ಪ್ರೀತಿ ಕಣ್ತರ ನೋಡ್ತಿದ್ದಾಳೆ ಈಗ ಈಗ ಏನ್ ಮಾಡ್ಬೇಕಂತೇಳಿ ಗೊತ್ತಾಗ್ತಲ್ಲ ಈಗ ಮತ್ತೊ್ಸಲ ಈಗ ಪ್ರಪೋಸ್ ಮಾಡಿದ್ರೆ ಇಲ್ಲಿ ನೋಡಪ್ಪಾ ಅವನು ಎಲ್ಲ ಬ್ರೇಕಪ್ ಆಯ್ತು ಆಡೆ ಬ್ರೇಕಪ್ ಆಗೋಣ ಆಯ್ತ ಪ್ರಪೋಸ್ ಮಾಡಿದ ನೋಡಪಾ ಅಂತಿ ಅಂತಾರಂತ. ಅಂತೇಳಿ ನಾನು ಕೂಡ ಅವರಿಗೆ ಪ್ರಪೋಸ್ ಮಾಡ್ತಾ ಇಲ್ಲ ಈಗ
ಹೌದಾ ಈಗ ನೀನು ಮಾಡುವರು ಎಕ್ಸ್ ಪೆಟ್ ಮಾಡ್ತಾರೆ ಈಗ ಅವ್ರು ಒಪ್ಕೋತಾರ ಈಗ ನೀ ಪ್ರಪೋಸ್ ಮಾಡಿದ್ರ
ಆದ್ರೆ ಮತ್ತೆ ಸೆಕೆಂಡ್ ಚಾಯ್ಸ್ ಆಕ್ತನಲ್ಲ ನಾನು ಈಗ ಪ್ರಪೋಸ್ ಮಾಡಿ ಒಪ್ಕಂದ್ರು ಕೂಡ ಈಗ ನಾವ ಇಬ್ಬರು ಮದುವೆ ಆದ್ರೂ.
ಮತ್ತ ಅವ್ರು ಟಚ್ನುೂ ಮಾಡಿಲ್ಲ ಏನುೂ ಇಲ್ಲ ಇಲ್ಲ ಅವ್ರ ಮನ್ಸ ಿನಲ್ಲಿ ಇತ್ತು ಈಗ ಆಗಿಲ್ಲಲ್ಲ ಮತ್ತೆ ಏನ್ ಮಾಡ್ಬೇಕು ನೀನೇ ಸಂಭಾಳ್ಸಕೊಂಡ್ ಹೋಗ್ಬೇಕು ಈಗ.
ಇಲ್ಲ ಅಂದ್ರರು ಕೂಡ ಈಗ ನೋಡ್ಪಾ ನಾನ್ ಅವ್ಳ ಮೇಲೆ ಕ್ರಷ್ಟಿದೆೆ ಅವಳ ನನ್ ಮೇಲೆ ಇದ್ರೆ ಒಂದ್ ಮಾತು. ಅವಳು ಆ ಬಾಸ್ ಮೇಲೆ ಇದ್ದು. ಹಾ ಆ ಬಾ ಜೊತೆ ಹಿಂಗ ಇರುತ್ತೇನೆ ನಾನು ಮದ್ವೆ ಆಗ್ತೇನೆ ನನ್ ಮುಂದನೆ ಒಂದು ಈಗ ನನ್ ಜೊತೆಗೆ ಹೂ ಅಂತಂದ್ರರು ನನಗ ಕೂಡ ಅನ್ಸ್ತಲ್ಲ ಒಂದ್ ಸ್ವಲ್ಪ ಹೆಂಗಾದ್ರೂ ಬೇಜಾರಾಗಗುತ್ತೆ ತಲಯಳ
ಹೌದಾ ಈಗ ನೋಡು ನಿನ್ನ ಕ್ರಶ್ ಇದ್ದೋಳು ಈಗ ಒಂದ್ ಸೈಡ್ ನಿಂತ ನಿನ್ಗೂ ಸಿಕ್ಕಿದಾಳೆ ಈಗ ಆಕಿನ್ ಮನಸ್ನಲ್ಲಿ ಮಾಡು ಮತ್ ಏಂಡ್ರೆ ಏಂಡ್ರೆ ಮಾಡ್ಬಕ್ ಈಗ ಏನ್ ಮಾಡ್ಲಕ್ ಬರಲ್ಲಾ ಇಲ್ಲಾಂದ್ರೆ. ಈಗ ವಾಪಸ್ಬೇಕು ಈಗ ಈಗ ಒಪ್ಕೊತಾಳೆ ಈಗ ಅಂಡೆ.
ಅದು ಗೊತ್ತಿದೆ ಅದು ಗೊತ್ತಿದೆ ನನ್ಗೆ ಈಗ ಈಗ ನಾನು ಪ್ರಪೋಸ್ ಮಾಡ ಆದ್ರೆ ಅವಳು ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಗಿ ಒಪ್ಂತಾಳೆ ಅವಳು ಅವಳು ಇಲ್ಲ ಅನ್ನೋಕ ಚಾನ್ಸೇ ಇಲ್ಲ ಈಗ ಮುಂದೆ ಇಕ ಈಗ ದಾರಿ ಕೂಡನು ಇಲ್ಲ ಮುಂದೆ ಯಾವ್ ದಾರಿನೂ ಇಲ್ಲ ನನ್ಗೆ ಬಿಟ್ರೆ ಈಗ ಸೊ ಈಗ ಅವಳು ಪ್ರಪೋಐ ಸ್ ಗಿಯನ್ನು ರಿಸೆಕ್ಟ್ ಮಾಡಕ್ಕೆ ಸಾದ ಎಲ್ಲಳ ಒಪ್ಕೊಂಡೆ ಒಪ್ಕೊತಾಳೆ ಅದು ಏನ್ ಸಮಸ್ಯೆ ಇಲ್ಲ ಸಮಸ್ಯೆ ಏನಿದೆ ಅಂತಂದ್ರೆ ನನಗೆ ಅವಳು ಮೊದಲನೇ ಚಾಯ್ಸ್ ಆದ್ರೆ ಅವಳಿಗೆ ನಾನು ಎರಡನೇ ಚಾಯ್ಸ್ ಆಗುತ್ತೇನೆ ಯಾಕಂತಂದ್ರೆ ಮೊದಲನೇದಾಗಿ ಅವಳು ಬಾಯ್ಸಗೆ ಚಾಯ್ಸ್ ಮಾಡಿದ್ರು ಆ ಬಾಸ್ ಇದ್ನಲ್ಲಾ ಬಾಸ್ ಈಗ ಮತ್ತೆ ಅದೇ ಬಾಸಿಗೆ ಚಾಯ್ಸ್ ಮಾಡೋದು ಬದ್ಲು ನನಿಗೆ ಬಡವನಿದ್ರ ಪರ್ವಾಗಿಲ್ಲ ನಾನು ಅಂದಿದ್ದೆ ಅವ್ಳಿಗ್ ಇನ್ನಾದರೂ ಮುಂದ ನಾವ್ ಬಂಗ್ಲೆ ಆಯ್ತು ಕಾರ್ ಆಯ್ತು ದುಡ್ಡು ಎಲ್ಲಾ ಮಾಡೋಣ ಅಂತ ಹೇಳಿದ್ರು ಕೂಡ ನನ್ಗ್ ಬಿಟ್ಟು ಅಲ್ಲಿ ಬಾಸಿನ ಹತ್ರ ಹೋಗಿದ್ಳು ಅವಳು ಮತ್ತೆ ಈಗ ನನಗೆ ನನ್ಗೆ ಹೆಂಗ ಆಗ್ತಿರ್ಬೋದು ಈಗ ಈಗ
ಈಗ ನನ್ಗೆ ಬೇಜಾರ್ ಅನ್ನಸ್ತೆೇ ಗುರು ಏನ್ ಮಾಡ್ಲಕ್ ಬರಲ್ಲ ನೀ ಬಾಳು ಬೇಜಾರ್ ಇದಯಾ ಈಗ ಇಲ್ಲಾಂದ್ರೆ ನೋಡುವ ನಿನ್ ಮೈಂಡ್ಲಏನ್ ನೋಡತಿದೆ ಈಗ ನೀನು ಏನು ಮಾಡ್ಬೇಕಂತಿದ್ದೆ ಈಗ
ಈಗ ನಾಂತ ಅವಳಗ್ ಬಿಟ್ಟಿರೋದಿಲ್ಲ ಈಗ ಅವ್ಳಂತರು ಈಗ ಈಗಂತ ನಾವವು ಚೆನ್ನಾಗಿದ್ವಿ ಈಗ ಮದ್ ಆದ್ರು ಕೂಡ ಮುಂದೆ ಏನು ಯಾರಾದರುೂ ನನಗೆತ್ತ ಶ್ರೀಮಂತರು ಯಾರಾದ್ರು ಅವ್ರಿಗೆ ಒಪ್ಪಿಗೆ ಇದ್ದವ್ರು ಸಿಕ್ಕಿದ್ರ ಅ್ರ ಮ ಅವ್ರ ಜೊತೆ ಹೋಗ್ಬ ಬಿಡ್ತಾರಲ್ಲ ಅವ್ರು
ಏ ಹೋಗಲ್ಲಪ್ಪಾ ಹಾಗೆ ಹೋಗಲ್ಲ ಮದ ಇವಿ ಆದ್ಮೇಲೆ ಹೆಂಗೆ ಹೆಂಗೆ ಇವತ್ತು
ಎಲ್ಲ ಏನ್ ಗ್ಯಾರಂಟಿ ಇದೆ ಅವ್ರು ನಮ್ ಜೊತಿಗೆ ಬಾಳ್ತಾರ್ ಅಂತೇಳಿ
ಏ್ ಬಾಳ್ತಾರಪ್ಪಾ ಈಗ ನೋಡು ಎಲ್ಲಾ ಬಿಟ್ಟ ಎಲ್ಲಾ ಬಿಡ್ತಾರ ಅವರು ಮೈಣ್ಲ್ಲಿ ಎಲ್ಲಾ ತೆಗ್ದ ಹೊಕಡ್ತಾರ ಅವ್ರು ಮೆದುಳನಲ್ಲಿ ಏನ್ರ ಮೊದ್ಲ ಇತ್ತಲ್ಲ ತೆಗ್ದ ಹೊಕಡ್ತಾರ ಅವ್ರು ಒಕ್ಕಟ್ಕರಿ ನಿನ್ ಜೊತೆತಿ ಚಲೋ ಸಂಸಾರ ಮಾಡ್ತ ತರೋರು
ಇಲ್ಲ ಅಷ್ಟು ಸಂವಸಾರ ಮಾಡುವಂತ ಹುಡ್ಗಿ ಅಲ್ಲ ರೀ ಅವರು
ಅಲ್ಲ ಅಂದ್ರೆ ಬಿಟ್ ಬಿಡುವಲ್ಲ ನೀನು
ಅವ್ರು ಮೊದಲ್ನು ಕೂಡ ಅವರು ಮೊದಲ್ನೂ ಮೊದಲು ಕೂಡ ಒಂದ್ ಎರಡು ಇಬ್ಬರು ಬಾಯ್ ಫ್ರೆಂಡ್ಇದ್ರಂತೆ ಶ್ರೀಮಂತರು ಅವರು ಇವಳಗ್ ಯೂಸ್ ಮಾಡಿ ಬಿಟ್ಟು ಬಿಟ್ಟಿದರಂತೆ
ಅದೇ ಏನ್ ಹೇಳ್ದೆ ನಾ ಪಸ್ಟಿಗೆ ಸಂಬಳವನ್ನು ಎಲ್ಲಾ ಹೊಡ್ಕೊಂಡು ಸಡದ್ ಬಿಡ್ತಾರ ಅವ್ರು ಅವ್ರು ರೊಕ್ ರೊಕ್ಕದ ಮೇಲೆ ಪ್ರೀತಿ ಇದೆ ಅವ್ರಿಗೆ ನಿನ್ ಮೇಲೆ ಇಲ್ಲಾ ಯಾರ್ ಮೇಲೆನೂ ಪ್ರೀತಿ ಇಲ್ಲ ಬಾಸ್ಸಿನ್ ಮ್ಯಾಲೆ ಇಲ್ಲ ಯಾರ್ ಮೇಲೆ ಇಲ್ಲ ಬರೀ ರೊಕ್ಕದ್ ಮೇಲೆ ಪ್ರೀತಿ ಇದೆ ಅವ್ರಿಗೆ
ಮತ್ತೆ ಈಗ ನನ್ ಮಲ್ಲಿ ಎಂದ್ರೂ ದುಡ್ಡಿಲ್ಲ
ಮತ್ತ ಏನ್ ಮಾಡ್ಲಕ್ ಬರಲ್ಲ ಅವರು ನೋಡಪ್ಪಾ ಆ ಹುಡುಗಿ ಕ್ಯಾರೆಕ್ಟರ್ ಸರಿಯಾಗಿಲ್ಲ ಬಿಟ್ಟು ಬಿಡು ಬೇದು ನೋಡೋಣ ಎದಗ್ ಟೆನ್ಷನ್ ತೋತಿ ಅಷ್ಟೇ ಆಕೆ
ಇಲ್ಲ ನಾನು ಅವಳಿಗೆ ಬಿಟ್ಟಿರೋದಕ್ಕ ಆಗಲ್ಲವಲ್ಲ
ಇಲ್ಲ ಅದು ಬಿಟ್ಬಿಡು ಅಪ್ಪಾ ಹೋಲಿ ಮನ್ಸ್ ಚೆನ್ನಾಗಿರುತ್ ತಗದು ಕೊಟ್ಟು ಮನ್ಸಿನಲ್ಲಿ ನಿಂತ ತಗದು ಕೊಟ್ ಮೇಲೆ ಹೆಂಗೆ ಆಗುತ್ತದೆ ಸಕ್ಸಸ್ ಆಗ್ತದ ಹುಡುಗಿಯಿಂದ ಹೋಗಾಡುವ ನಡ ಎಲ್ಲರೆ ಒಂದು ನಾನು ನೋಡ್ತೀನಿ ಏ ನಿನ್ ಸಲಾಗಿ ಚೆನ್ನಾಗಿ ಒಂದು ಹುಡುಗಿ ಎಲ್ಲರ ನೋಡ್ಕರಿ ಮದ್ವೆ ಮಾಡನಾ ನಿನ್ ಗೂ ಒಂದ್ ಲಕ್ಷ ಸ್ಯಾಲ್ರಿ ಇದೆ ಚಲೋ ಚಲೋ ಹುಡುಗಿಯರ್ ಸಿಕ್ತಾರ್ ನಿನಿಗೇನ್ ನೀನ್ ಟೆನ್ಷನ್ ತಗೋಳಕ್ ಹೋಗ್ಬೇಡ
ನ ಅದ್ರ ಬಗ್ಗೆ ಸಮಸ್ಯೆ ಏನಿಲ್ಲ ನನ್ಗೆ ಅವಳೇ ಬೇಕಲ್ಲ ಇಲ್ಲಾದ್ರೆ ನಾನು ಜೀವನದಲ್ಲಿ ಮತ್ತೆ ಹೆಂಗ ಅನಿಸತೆೆ ನಂಗೆ
ಅವಳೇ ಬೇಕಂದ್ರೆ ಬಾಡಪ್ಪಾ ಹಾಕಿ ಸರಿಯಾಗಿಲ್ಲ ಕ್ಯಾರೆಕ್ಟರ್ ಸರಿಯಾಗಿಲ್ಲ ಹುಡುಗಿ ಇದು ಬ್ಯಾಡೆನ್ನು ಹೇಳುತ್ತೇನ್ ನಾ
ನೀ ಒಳ ಸರಿ ನನೆ ಗೊತ್ತ. ಅರ್ಥಯತ ನನ್ಗೆ ಅರ್ಥ ಆಯ್ತು ನೀನು ನನಗೆ ಒಳ್ಳೇದ್ ಬಗ್ಗೆ ಹೇಳ್ತಿದ್ದೆಯಾ ಮುಂದೆ ಒಂದು ಮುಂದ ಯಾವ್ದಾದ್ರು ಸಮಸ್ಯೆ ಬರ್ಬಹುದು ಆ ಹುಡುಗಿ ಮದ್ವೆ ಆದ್ಮೇಲೆ ಅಂತಿ ಹೇಳ್ತಿದ್ದ ಸರಿ. ಮತ್ತ ನನಗ ಅವಳಿಗೆ ಬಿಟ್ಟು ಅವಳು ಮರ್ತು ಇರ್ಬೇಕಂತರು ಆಗೋದಿಲ್ಲ ನಾರು ಅವಳಿಗೆ ಇಷ್ಟು ಪ್ರೀತಿ ಮಾಡ್ತಿದ್ದನೀ ಅಂದ್ರ ಅವಳ ಸಲುವಾಗಿ ನಾನು ಇದು ಡೊನೇಟ್ ಬ್ಲಡ್ ಡೊನೇಷನ್ ಮಾಡ್ತಿದ್ದೆ ನಾನು ಪ್ರತಿ ವರ್ಷ
ಹೌದಾ ಬಾಳ ಬೇಜಾರಾಗುತ್ತ ಗುರು ನಿನ್ ಮಾತ ಕೇಳಿ ನನ್ಗೂ ಬಾಳ ಬೇಜಾರೋಗತದೆ ನೀ ಟೆನ್ಷನ್ ತೋಗೋಲಕ್ ಹೋಗಬೀಡ ಅಕ್ಕಿಗ ಇದು ಮಾಡೋಣ ಮೈಂಡ್ ವಾಶ್ ಮಾಡೋಣ ಮತ್ತೇಏನ್ ಅಕ್ಕಿ ಕ್ಯಾರೆಕ್ಟರ್ ಅದಲ್ಲ ಎಲ್ಲ ಚೇಂಜ್ ಮಾಡಂತವು ಹಾಗಂದ್ರೆ ಮತ್ತ ಏನ್ ಮಾಡ್ಲಾಕ್ ಬರಲ್ಲ ಈಗ ನೀ ಅಂದ್ರೆ ಬಿಟ್ಟ ಇರ್ಲಕ್ಕ ಆಗಲ್ಲ ನಿನ್ನಾಗ ಆರ್
ಮತ್ತೆ ಹೆಂಗ್ ಮಾಡುದ್ರು ಅಂತೇಳ್ ತಿಳಿವಾಯ್ತು.
ಏನ್ರೀ ಮಾಡನ್ ತಗೋಪ್ಪಾ ಏನ್ರೀ ಒಂದ ತಾವಿ ಕಟ್ಸ ಹಾ
ಸರಿ ಮಾಡುವಂತ ಸರಿ.
ಸರಿ ತಗೋ.
ಸರಿ ಇಡನ.
ಹ ನಂದು ಸ್ವಲ್ಪ ಕೆಲ್ಸ ಐತಿ ಆಮೇಲ ಮಾತಾಡೋಣ.
ಸರಿ.